ಹಲೋ ಹಾ ಏನ್ ಮಾಡತೀರಿ
ನ ಕ್ಲಾಸ್ ಮಾಡಡ್ಬೇಕಂದ ಬಂದಿ ನೋಡ್
ಹ್ಮ್ ಈ ಕಪ್ಪನ್ಪುಣ ನೋಡತ
ಅಪ್ಪ ಅಕೊಂಡ್ ಬೇಕಂತದ ಅದಕ್ಕೆ
ಹ ಬೇ ಚೆನಲ್ ಮಾಡ
ಮಾಡನ್ ಮಾಡನ
ಮಾಡಿದೆ ನಿಂದ ಹೊಸದ್ ಮಾಡಿದೆ ಅದ್ರಾಗ ಅವನ ಎಲ್ಲಾ ಫಾಲೋ ಹೊಡಿ
ಹ್ಮ
ಬಾವಲ ಹೊಡದ ಯಾವ್ ಯಾವ ಬೇಕಿಲ್ಲಾ ಅವನ್ ಸೇವ್ ಮಾಡಿಡ
ಹ್ಮ್ ಯೂಟ್ಯೂಬ್ ನ ಮಾಡ ಬರ್ತಿ
ಹ್ಮ್
ಹ್ಮ
ಅಲ್ಲ ಅಂತರ್ದತಿ ಸೇವ್ ಅಂತಂದ
ಹ್ಮ್
ಅದನ್ನ ಮಾಡ ಹಾಕದ
ಹ್ಮ್
ಆ ಸೇವ್ ಮಾಡಿದ ಅಂದ್ರ ಸೇವ್ ಆಕತಿ ಅದನ್ನ ನೋಡದ್ದನ್ಾ
ಹ್ಮ್
ಈಗ ಎಕ್ಸಾಮ್ ಪ್ಯಾಟರ್ ನೋಡ್ಕೊಂಡೆ
ಹ್ಮ ಇದೈಐತೆ ಎಲ್ಲಾ ಪೀಡಿಯ ಬ ತೆ
ಹಾ ಎಕ್ಸಾಮ್ ಪ್ಯಾಟ್ರನ್ ಎಷ್ಟ ಎಷ್ಟಟ್ ಮಾರ್ಸಿಂದ ಹೆಂಗ ಹೆಂಗ ಇರ್ತತಿ
ಹಾ ಐತೆ ಅ್ರ ಇವರು ವೀಕ್ಲಿ ಟೆಸ್ಟ್ ಹತಾರಲ್ಲ
ಹಾ
ಅದ್ ಬ್ಲೂಪ್ರಿಂಟ್ ಪ್ರಕಾರ ತೋಲಾಗಲತ
ಹಾ ವೀಕ್ಲಿ ಟೆಸ್ ಯಂಗ್ರ ತೋಳ ಬಿಡ
ಅದ ಕೇಳ ನಿಂಗ
ಕಾಲಜಾಗಿ ಕ ಎ ಮರ್ಷಿಿಂದ ಇಪ್ಪತ್ತೈಮರ್ಷಿಂದು
ಹಾ
ಹ್ಮ ಎಷ್ಟು ಚಪ್ಟ್ರ
ಒಂದಂದು ಚಪ್ಪರ.
ಮತ್ತೊಂದೊಂದು ಚಾಪ್ಟರ್ ಇಪ್ಪತ್ತೈಐತ್ರ್ಸಿಂಗತ್ ಬ್ಲೂ ಪ್ರ್ರಂಟ್ ತಗೊಂಡ್ರ ಹೆಂಗ ತಗೋ ಬರತೈತಿ.
ಹ್ಮ್
ಹ ಎಂಗ ತೊಗಾಗಬ್ಬರ ಜಚಾಪ್ರಟಿಗೆ ಆ ಮಾಡಾರ ಸರ ಬ ಆತ ಎ ತೊಗಾಗಬರಾ ಹೇಳ? ಮತ್ತ ಏನು? ಬ್ಲೂ ಪ್ರ್ರಿಂಟ್ ಪ್ರಕಾರ ಇರಡಂಗಿಲ್ಲ ಬ್ಲೂ ಪ್ರ್ರಂಟ್ ಇ ಈಗ ಇರಂಗ ಚೇಂಜ್ ಆಕೈ ಆಮೇಲೆತ್ ಬರ್ಬತ್ತೆ.
ಹ ಅದ್ರ ಪ್ರಕಾರ ಏನು ಓದಲ್ಲಾ ಏನಿಗ ಏನ.
ಈಗ ಅದ್ರ ಈಗ ಎಕ್ಸಾಮ್ ಪ್ರಕಾರ ಓದಕ್ ಹೋಗ್ಬೇಡ ಸಿ ಎತ್ ದೊದ. ಏನ? ಅದ ಸಿ ಎಸ್ ಸಿಲೇಬಸ್ ಗೊತ್ತ್ತಾ?
ಹಾ ಯಾವ್ಯಾವ ಸಬ್ಜೆಕ್ಟ್ ಅ ನನ್ಗ್ ಗೊತ್ತಾಯತೆ.
ಎಯ ಹದಿಮೂರು ಸಬ್ಜೆಕ್ಟ್ ಅಂತಾರೆ ಮತ್ತ.
ಹದ್ಮೂರು ಇಲ್ಲ ಆರ ಸಬ್ಜೆಕ್ಟ್ ಅದವ್ ಫೌಂಡೇಶನ್ಕ್
ಹ್ಮ್ ಫೌಂಡೇಶನ್ ಆಗಿಂದ ಮುಂದ.
ಇಂಟರ್ಮಿಡಿಯಟ್ ಅ ಆಮೇಲೆ ಎರಡವರ್ಷ ಇದಕ್ ಏನ ಇವ್ರ ಕಾಯ್ಯಕ್ ಹೋದರಲ್ಲ. ಹಾ ಅದು ಆಮೇಲೆ ಫೈನಲ್.
ಒಂದ ಯಾವ ವರ್ಷ ಫೈನ್ ಟ್ರೈನಿಂಗ್ ಹೋಗ್ಬೇಕಂದ್ರೆ? ಇಂಟರ್ ಇಂಟರ್ಮೀಡಿಯೇಟ್ ಮುಗಸ ಹೋಗ್ಬೇಕನಾ.
ಹ್ಮ ಅದು ಅಪ್ಪಾ ಅಂಗಂತಪ್ಪಾದ. ಹ
ಅದು ನೋಡೋದನಾ ಹಾ. ಈಗ ಫೌಂಡೇಶನ್ ಆಗ್ಬೇಕಂದ್ರೆ ಆರ್ ಸಬ್ಜೆಕ್ಟ್ ಇರ್ತಾವ, ಇದ ಒಂದೊಂದು ಸಬ್ಜೆಕ್ಟ್ ಒಂದೊಂದಂದ ಇರ್ತಾವ ಸ ಸಪ್ರೇಟ್ ಸಪ್ರೇಟ್ತಾ.
ಹ ಸ್ರೇಟ್ ಸಬ್ಕ್ ಆ ಸಬ್ಜೆಕ್ಟ್ದಾವ.
ಲಿಮಿಟ ಇ ಇನದಿಕ ಹಾಕಾ ಕ?
ಹೂ ಆಮೆ ಅ ಫೌಂಡೇಶನ್ ಎಸಾಮ್ ಸಿಲೆಬಸ್ಗ ಹ.
ಆರ್ ಸಲ ಇಟ್ಟತಾವಿಲ್ಲ ಹೊರ್ದ ಎರಡ್ ಸಲ ಕ ರದನಿಗಾ
ಹಾ
ಒಂದೇ ಸಲ ಕರೆದಾಗ ನಾವವು ಆರು ಸಬ್ಜೆಕ್ಟ್ ಕಟ್ಟಿವವಿ ಆರು ಕ್ಲಿಯರ್ ಆಬಾಗ ಒನ್ನೇ ಸಲ ಕಡಿದ ಒಂದನೇ ಸಲ ಕಟ್ಟಿದ ಮೂರ ಎರದನೇ ಸಲ ಕಟ್ಟಿದ ಮೂರ್ ಕ್ಲಿಯರ್ ಮಾಡ್ತೇನ ಅಂದ್ರೆ ಹಂಗೂ ಮಾಡ್ಬೋದು.
ಹಾ
ಅಪ್ಪಾ ಏನಂದ ಈಗ ಯಾವ ಒಂದ ವರ್ಷ ಎರಡ್ ಸಲಕ ಇದತಾರಿಲ್ಲ.
ಆ
ಒಂದೇ ಸಲ ಕಡ್ರ ಮೂರ್ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಬೋದ?
ಅ ಹಂಗ ಮಾಡ್ಕೋದ ಅದ ಮತ್ ಈಜಿ.
ಆ ಇದಾದ್ರೆ ಹೆಂಗೆ ಒಂದ್ ಬ್ಯಾಕ್ ಉಳಿದರೆ ಇವು ಮೂರಟ ಬರದಕ ಆಬೇಕ.
ಹ ಈ ಈಗ ಅದ ಯಾವ ಸಬ್ಜೆಕ್ಟ್ ಒಣ ನಡಿತವನ ಗೊತ್ತಕ್ಕದೆ.
ಹಾ
ಆಲ್ಮೋಸ್ಟ್ ಎಲ್ಲಾರೂ ಹಂಗ ಮಾಡ್ತಿರ್ಬೇಕು.
ಹೆಂಗ ಮಾಡ್ದಾರ ಗೊತ್ತಿಲ್ಲ.
ಹಾ ಈಗಂದ್ರೆ ಈಗ ನೂರ್ ಮ ಎಷ್ಟ್ ಮಾರ್ಸಿಂದ ಎಕ್ಸಾಮ್ ಒಂದ್ ಸಬ್ಜೆಕ್ಟ?
ಮಸಿಂದ.
ನೂರ್ ಮಾರ್ಸಿಂದ ಎಲ್ಲ ಬರೀದ.
ಇ ಇ ಏನಿರೋಂಗಿಲ್ಲ ಅಂದ್ರೆ ಅದಕ್ಕೆ ಅದಕ್ಕೆ ಬ್ಲೂ ಪ್ರಿಂಟ್ ಅದು ಏನಿಲ್ಲ? ಆದ್ರೆ ಆ ಚಪ್ಟರ್ದ ಬೇಕಾದಲ್ ಕೇಳಿದಾರ ಮತ್ ಹೆಂಗನ್ ನೋಡದನ ಅಂದ್ರೆ ಬ್ಲೂ ಪ್ರಿಂಟ್ ಇರಂಗಿಲ್ಲ ಅವುಕೆ. ಅ ಹಾ ಬ್ಲೂ ಪ್ರಿಂಟ್ ಇರಂಗಿಲ್ಲ ಅವುಕ್ ಏನ. ಅ ಒಟ್ಟು ಏನಂದ್ರೆ ಏನಂದ್ರೆ ಕೇಳುವಂದ್ ಹ್ಮ್ ಒಂದೇ ಚಾಪ್ಟರ್ದಾಗ ನೂರ್ ಮಾರ್ಸನ್ನು ಕೇಳ್ಬೌದ್ ಇವ್ರೆ.
ಇಲ್ಲಿಲ್ ಹಂಗಿಲ್ಲ ಅಂಗಿಲ್ಲ. ಇವ್ ಈ ಈ ಚಾಪ್ಟರ್ನಾಗ್ ನಾಕ್ ಮಾರ್ಕ್ಸಿಂದ್ ಕೇತರೆ ನಾಕ್ ಮಾರ್ಕ್ಸಿಂದು ಬರ್ತದ್ ಒಟ್ಟ ಹಿಂಗರ ಹಿಂಗದಾವ್
ಇದು ಸಿ. ಎ ಕ ಎಕ್ಸಾಂಕ ಅದುಕ್ಕೂ ಒಂದ್ ಐತೆ.
ಹಾಂ ದ ಮಾಡ್ನೊಂದು ಕ್ಲಾಸ್ ನು ನೋಡ್ಕೊತಿದ್ನೆ
ಆ ಅದು ಈ ಒಂದು ಐದು ಕ್ವೆಶನ್ ಹಾಂ ಹಾಂ ಐದ್ ಕ್ವಶನ್ ಪೇಪರ್ ನೋಡ್ತಾರೆ
ಹ್ಮ್
ಅದುರ್ದೆ ಯಾವ್ರೇಜ್ ಮಾಡಿ ಅಕಡ್ ಈಕಡ್ ಮಾಡಿ ಒಂದ ಹಿಂಗ್ ಬರ್ತದ್ ಅಂತ್ ಹೇಳ್ತಾರ.
ಹಾಂ ಹಾಂ
ಅಂಗ
ಹಾ ಸಬ್ಜೋ ಒನೊ ಪಾಟ್ದಾಗ್ ಹದ್ನಾರ್ ಹದ್ನಾರ್
ಆ
ಅಂತವ್ ಮು ನಾಕೈದ್ ಪಾಠ ಹೋದ್ರೆ ನಿಮ್ದ ಆರಾಂ ಕ್ಲಿಯರ್ ಆಗತ್ ಪರ್ಪೆಕ್ಟ್ ಓದ್ಬೇಕಂತಾರ ಅವರು.
ಹ್ಮ್ ಎ ಎಷ್ಟ್ ಬೇಕಂತೆ ಈಗ ಒಟ್ಟೆ ಮುನ್ನೂರುಕ್ ಪಾಸ್ ಆಗ್ಬೇಕಷ್ಟೆ ಕ್ಲಿಯರ್ ಆಬೇಕ್ ಈ ಮೆರಿಟ್ ಬರ್ಬೇಕಂತ ಇದ್ಯೋ ಪಾಸ್ ಆಬೇಕಂತೈತೋ ಹ ಐವತ್ಕಿಂತ ಜಾಸ್ತಿ ತಗೋಬೇಕ್ ಐವತಕ್ಕಿಂತ ಜಾಸ್ತಿ ಎಷ್ಟು ಮಂದಿ ತಗೊಂಡ್ರು ಒಟ್ಟರು ಕ್ಲಿಯರ
ಒಟ್ರು ಕ್ಲಿಯರ.
ಹಾ ಹಾ ಇದ ಈ ಫೌಂಡೇಶನ್ ಆತಾ ಇಂಟರ್ಮೀಡಿಯೇಟ?
ಇಂಟರ್ಮೀಡಿಯೇಟು ಹಂಗ.
ಅದು ಆರು ಸಬ್ಜೆಕ್ಟ್ ಯೋಳ್ ಸಬ್ಜೆಕ್ಟ ವಾಪಸ್ಸ
ಅವ್ ಆರ್ದಾವೋ ಎಂಟ್ ಅದಾವೊ ಅನ್ನಸ್ಟೊತಲ್ ಗೊತ್ತಿಲ್ಲ ಇವ್ ಪೌಂಡೇಶನ್ ಒಂದ ನೋಡಿ
ಅವನು ನೋಡಿ ಒಂದ್ ಕಡೆ ಬರ್ದಿಡ್ಬೇಕೆಲ್ಲ ಅಂದ್ರ ಇದ್ ಅಕತಿ ಹಾ ಮತ್ತೆ ಯಾವ್ದೋ ಒಂದ್ ಎಕ್ಸಾಮ್ ಟಿಕ್ ಹಾಕುದಿರೋದ ಅಂತಾರೆ ಹೋದ ಇಲ್ಲೇನ ಸಿಗಕಿಲ್ಲೆನ?
ಟಿಕ್ ಹಾಕೋದ?
ಇಂಟರ್ಮಿಡಿಯೇಟ್ ಆಗಿದೆ ಅಡ್ವಾನ್ಸ್ ಒಂದಿಲ್ಲ.
ಅಡ್ವಾನ್ಸ್ ಈಗ್ ಈಗ ಮೊದಲ್ ನಾಕ್ ಸಾ ನಾಕ ಇದ್ದವ
ಮೂರುಷ್ಟಪ ಮಾಡ್ಯಾರಂತಾನ? ಇದು ಸಿ. ಎ ಕಡೆ ಆರ್ಡರ್ ಸ್ಟೇನಿಂಗ್ ಫಿಕ್ಸ
ಅವ್ರ ಕಡೆ ಹೋಗ್ಬೇಕಂತೆ ಅವತ ಸ ಅವ್ ಇವ್ರ್ ತವ್ ಹೋಗ್ ಬಂದ್ ಏನ ಪ್ರಾಕ್ಟೀಸ್, ಇದನ್, ಕೊಡ್ತಾರಾ, ಸರ್ಟಿಫಿಕೇಟ್. ..
ಹ್ಮ್. ...
ಅದೆ ಮೇನ್
ಹಾಂ ಹಾಂ ಅದ ನಾವ ಎಲ್ಲಾ ಒಂದ್ ಕಡೆ
ಹ್ಮ್
ಎಲ್ಲಾ ಒಂದ್ ಕಡೆ ಬರ್ದಿಟ್ಕೊಂಡಂದ್ರೆ
ಹ್ಮ್
ಹ್ಮ್ ಊಟ?
ಊಟನೆ ಇಲ್ಲ ಬಜ್ಜಿ ಮಾಡಿದ್ವ
ಹಾ. ..
ಬಜ್ಜಿ, ತಿಂಧುವೀವಗ. ..
ಬಜ್ಜಿ, ಮಾಡಿದ್ದೀರಾ, ಹೋ. .. ಈಗು, ಬೈನಾ, ಇದೈತಾನ, ತಂದೆ. ..
ತಂಡ್ಹುಯಿರುಇಲ್ಲಾ. ..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
ನಾನು, ನಾ, ಹಾಸ್ಟೆಲೊಗನ್ನಪ್ಪ, ಏನುಎನೋಕಥೆ, ನೋಡ್ಬೇಕು. ..
ಹೂ. ..
ಟ್ರಾನ್ಸ್ಫರ್, ತಾಕೊಲೊಕ್ಬರಲ್ಲ, ಆ. .. ಟ್ರಾನ್ಸ್ಫರ್, ತರೋಕ್ಕೇಬಾರಲ್ಲಾ, ಅಂತ, ಈಗ ಏನೋ, ಬೆಂಗಳೂರ್, ಇದಾಗಿ. .. ಈಗಬಂತು, ನೋಡು, ಏನು, ಅ, ಅದಕ್ಕೆ, ಬರೋದು, ಹತ್ತುಸಾವಿರ, ರೂಪಾಯಿ. .. ತಿಧವಾ. ..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
ಅವ್ರ, ಬಾರಂಗುಇಲೂರಿ, ಈಗ್ರೀ, ಅಂದ್ರಿ, ಅವರು. ..
ಹಾ, ಹ. ..
ಮತ್ತು, ಬರೋಂಗು, ಹೇಳಿಕೆಒಗುಬೇಡಿಯವನ್ನ. ..
ಹ್ಮ್, ಈಗ ಬರಂಗ, ಇಲ್ಲ, ನೆಕ್ಸ್ಟ್, ಇಯರ್, ಬರದು, ಅಂತ ಏನ್ ಕೇಳ್ರನಾ. ..
ಅಗೈನ್, ಮುನ್ಧೆಯೋಗಿನೋಡು, ಮುಂದಿನ, ವರ್ಷದು. ..
.. ಆಯ್ತು, ಹಂಗಾರ, ನೋಡುಬೇಡೇಲ್ಲಿ. ..
ಹ್ಮ. ..
ಹ್ಮ, ಡ್ರೆಸ್ ತಗೊಂಡೆ, ಏನು. ..
ಇನ್ನೂ, ಇಲ್ಲ. ..
ಹಾ. .. ಇದು, ಆರುಸ, ಬೇಕಂದ್ರೆ! ಐರ್ತ ಹೋದ್ರಾಗ. ..
ಆ, ಸ್ಯಾಬಿನಲೂ, ಅಂದ್ರ ಅಕೌಂಟ್ಸಾ. ..
ಹಾ ..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
ಬಸ್ಸಿನೆಸ್ಸೆಲ್ಲಾ, ಎಕನಾಮಿಕ್ಸ್ ಮತ್ತೆ? .. ಹ್ಮ, ನಾಕದು. .. ಹಾ. ..
ಆಕದು, ಮತ್ತೆ, ಇನು, ಯಕಗಲ್ಲತಡಿಯಪ್ಪ. ..
ಹ್ಮ, ಮತ್ತ ನಿಮಗ್ ಹೇಳುದು ಬಿಸ್ನೆಸ್ಲ್ಲಾ! ಇದು ಬಿಸ್ನೆಸ್, ಬೇರೆ, ಬೇರೆ. .. ..
ಹಾನ. ..
ನಿಮಗೆ, ಹೇಳು, ಬಿಸ್ನೆಸ್, ಎಲ್ಲಾ, ಆಮೇಲೆ ಈ ಬಿಸ್ನೆಸ್, ಎಲ್ಲ, ಬೇರೆ, ಬೇರೆನಾ! ..
ಹಾ, ಚೇಂಜ್, ಇರೋದಕ್ಕೆ, ಇಲ್ಲಾ, ಅನಿಸುತ್ತೆ, ನನ್ಗೆ. ..
ಹು, ಎಕನಾಮಿಕ್ಸ್, ಆಯ್ತಾ, ನಿಮಗೆ? ....
ಹಾ, ಎಕನೋಮಿಸ್, ಐತೆ. ..
ಹಾ ಹಾ ಮತ್ತ ಅದಾದ ಬೇಸಿಕ್ ಮ್ಯಾಥ್ಸ್ ಐತೆನಾ ಇದಕ್ ಸೇೇಕ ಹ್ಮ್
ತಡಿ, ಓಪನ್ ಮಾಡಿನಿ, ತಡಿ, ಅದನ್ನ, ನೋಡ್ತೀನಿ. ..
ಹ್ಮ್, ನೋಡ್, ಮಾತ್ಯಾಡಿಕರುತಿವಿ, ನೋಡು, ಹಾ. .. ಬ್ಯರೆ, ಪುಣೆ, ಓಪನ್ ಮಾಡಿದರೆ, ಕಂಪೆನಿಬಾ. .. ಬರಂಗಿಲ್ಲ, ನೀ, ಏರ್ಪೋನ್, ಅಕೋಬೇಕುಯೆಲ್ಲಾಂದ್ರೆ. ..
ಹ್ಮ್ ..
ನೋಡಿಹೇಳು, ಯಾವದೂ, ವಾರವ. ..
ಏನ್, ನಾಕ, ಪೇಪರ್, ಅನ್ನೋದಕ್ಕೆ. .
ಮತ್, ಆರಂತಿ. ..
ಪೇಪರು, ಫರ್ಸ್ಟೆಂಧ, ನಾಲಕ್ಕು, ಪೇಪರು. .. ಅಂಟಡಿಾರದ
ಹ ಮತ್ತತ್ ಅದ್ರಾಗ ಯಾವ್ ಸಬ್ಜೆಕ್ಟ್ ಎಷ್ಟ ಅದು ಇಂಗ್ಲೀಷ್ ಒಂದ್ಿರತ್ತೇನೆ ನೀ ಕಿವಿಯಗ ಇಟ್ಕ ಮಾತಾಡು ಮತ್ತೆ ಅಕೌಂಟ್ ಒಂದ ಹಲೋ
ತರಿ ಹರ್ಪಡ ಆಕೋಲದ ತರಿ ಹೇರ್ಪೋನ ಹಕಲದ ತರ
ಹಕ್ಕೋ ಹಕ್ಕ ಇ ಬ್ಲೂಟಥದ
ನಾ ಕ್ಲಾಸ್ ಕೆಲವು ಸಮಬಧ ಸಂಬಂಧೇ
ಹ ಬರ್ಡ್ಸ್ ಹಕವತ ಹೇರ್ಫೋನ್ ಹಕತ
ಮಲ್ಲನು ಹಣಪನಿಸು ಮಜಿನ
ತಡುಪಣ
ಹಾ
ಎಡಪಣದಕ್ಕ ಕವನು ಹಕ್ಕ ನೋಡದುಕ್ಕೆ ಹ ವೈರ್ಐತವ ಬ್ಲೂಟೂತ್ ಐತವ ಹ ಮ ನಿನ್ ನಿನು ಎರ್ಬೋಣ ಏನದು
ರಾವಂತಲ್ಲ ಕೇಳ ಅದಕ್ಕೆ
ಕೇಳ ಹೊರಗಿಂದ ಏನ ಏನ ಹಟ್ಟ ಇದನದೇ
ಈ ಫೌಂಡೇಶನ್ದಾಗ ಇಲ್ಲ
ಹಾ
ಅಕೌನಿಂಗ ಬಿಸಿನೆಸ್ ಲಾ ಎ ಎಕನಾಮಿಕ್ಸ ಕಾಂಟಿಟಟ್ ಅಪ್ಟ್ಯೂಡ್ ಅಪ್ಟ್ಯಡ್ ಅಂತತ
ಆಪಿಟ್ಯೂಡ್
ಹಾ ಹಾಗಂಗಂದ್ರೆ ಏನ
ಇನ್ನೊಂದು ಆಪ್ಟಿಟ್ಯೂಡ್ ಅಂದ್ರೆ ಇದ ಇದು ಮೆಂಟಲ್ ಅಬಿಲಿಟಿ ಮ ಮಾಡ ಸ್ ಗಓದೈತಿ ಹಾ ಅದೇ ರೀತಿ ಹಿಂಗ ಈ ಒಂದ್ ನಾಕ್ ನಂಬರ್ ಕೊಡ್ತಾರೆ ನೆಕ್ಸ್ಟ್ ನಂಬರ್ ಏನ್ ಬರತ್ತಪ್ಪಾ
ಹಾ
ಆಪ್ಟಿಟ್ಯೂಡ್ ಅಂಡ್ ಜನರಲ್ ನಾಲೆಜ್ಿಂಗ್ ಒಂದ್ಸ್ ಕ್ವೆಶ್ನ್ ಇರ್ತತಿ ಆ ಕ್ವಶನ್ ಸಾಲ್್ ಮಾಡದ್ ನೀಿ
ಕೆೇಳ ವತ ನೀ ಹೇಳೇಳೋದ
ಒಂದ ಕಶನ್ ಇರ್ತತಿ ಕಶನ್ ಕೊಡ್ತಾರ್ ಹಿಂಗ ನಾರ್ಮಲ್
ಹಾ
ಹ ಆದದ್ ಹಂಗ ಆಪ್ಟಿಟ್ಯೂಡ್ ಏನಂದ್ರೆ ನಾಕ್ ನಂಬರ್ ಕೊಡ್ತಾರ ನೆಕ್ಸ್ಟ್ ನಂಬರ್ ಏನ ಅದ ಇದ್ರಾಗಿರತ್ತೆ ಹಾಯಿಲೆ ಒಳ್ಳೆರತ್ತ
ಖಡ್ಖಡ್ಕದ್ ನೀ ಹೇಳುದಾನ
ನೀದ ಈಗ ಗಾಳಿಯಾಗ ಅಡ್ಯಾಡಾಕತೈನ್ ನಾನ ಇನ್ನೊಂದ್ ಏರ್ಪೋನ್ ಅ ಈ ಇನ್ನೊಂದ್ ಸಬ್ಜೆಕ್ಟ್ ಯಾವುದ ದೈತಿ.
ಹೇಳನ್ ನಾಕೂುವ
ಗಪ್ಪಟ ಆತ್ಕಪ್ಪ ಇನ್ನ ಮಸ್ತನ ಹಲೋ ಅಫನ್ ಓಪನ್ ಮಾಡ ಪನ್ ಪೋನಿಗೆಚ್ಚ ಹಚ್ಚದಾದ ರಾಸ್ತೇನೆ ಯಾರಡುೂ ಓಪನ್ ಮಾಡಿಟ್ುವ
ಹಾ
ಏನ ಹಲೋ ಹಲೋ ಹಲೋ ಹಲೋ ಹಲೋ